ಹಲೋ
ಹಾ, ಕೇಳಸ್ತಿದಿಯ?
ಹಾ ಕೇಳಿಸ್ತಿದೆ, ನಿಮ್ಗೆ?
ಕೇಳಿಸ್ತಿದೆ ಮ ಹ ಹ್ಮ್ ಆಯ್ತು, ನಿಮ್ದು?
ನಂದು ಆಯ್ತು.
ಏನ್ ಊಟಾ?
ಅನ್ನ, ಸಾಂಬಾರ್, ಹಪ್ಳ.
ಅನ್ನ, ಸಾಂಬಾರ್, ಹಪ್ಪಳ
ಹ್ಮ, ನೀವೇನ್ ಊಟ ಮಾಡಿದ್ರಿ?
ನಾವು ಚಿಕನ್ನು.
ಚಿಕನ್ ಸಾಂಬಾರ್ ಮಾಡಿದ್ರಾ
ಎಸ್
ಯಾರು ನಿಮ್ಮ ಅಮ್ಮ ಮಾಡಿದ್ರಾ
ಹ್ಮ್ ನಿನ್ನೇನು ಮದ್ವೆ ಆಗಿಲ್ಲಲ್ಲ ಅಮ್ಮನೆ ಮಾಡ್ಬೇಕು
ನಿಮಗ್ ಮಾಡಕ್ ಬರಲ್ವಾ ಏನ್ ಅಡ್ಗೇನು
ಹ್ಮ್ ನಾವುಂದ್ರೆ ಮಾಡ್ತೀವಿ ಆದ್ರೆ ಮಾಡಿದ್ ನಾ ಎಲ್ಲಂದ ನಾವ್ ತಿಂತೀವಿ ನಮ್ರ ಬೇರೆ ಯಾರ ತಿನ್ನ ಅದಕ್ಕೆ ನಾವ್ ಯಾವ್ದ ಮಾಡಕ
ಏನ್ ಮಾಡ್ತೀರಾ ಅಂತದ ಯಾವ್ ತರ ಮಾಡ್ತ
ನಾವ್ ಏನ್ ಮಾಡ್ವಿ ತಿಂತೀರಿ ಅದು ಬೇರೆ ಯಾರು ತಿನ್ನಲ್ಲ
ಚೆನ್ನಾಗ್ ಮಾಡಲ್ವಾ
ನಾನೇ ಗೊತ್ತನ ನನ್ ನಮ್ಮೇಲ್ ನಂಬದೆ ನನ್ ನನ್ಗೆ ಇಷ್ಟ ಆಗತ್ತೆ ಬೇರೆಯವಗ ಇಷ್ಟ ಆಗಲ್ಲ ಅಷ್ಟೆ ಹೆಂಗ ಇವ್ರು ತಿಂತನಿಲ್ಲ ನಾನು
ಏನ್ ಮಾಡ್ತೀರಾ ಅಂತದ ಹೇಳಿ ನೋಡೋಣ
ನಾ ಹೇಳ ಎಗ್ರೇಸ್ ಮಾಡ್ತೀವಿ
ಹಾ ಆಮೇಲೆ
ಅದೊನ್ನೇ ಮಾಡದು
ಎಗ್ರೀ ಸಂಧೆ ಮಾಡೋದು ಚಿಕನ್ ಐಟಮ್ ಅಲ್ಲಿ ಯಾವ್ದು ಮಾಡಲ್ವಾ ಬಿರಿಯಾನಿ ಕಬಾಬು
ಹ ಹ
ಯಾವ್ ತರ ಮಾಡ್ತಿೀರ ಗಬ್ಬಾಬ್ಬ ಹೇಳಿ
ಬಾ ಅಮ್ಮದಿ ದೇನು ಕೋಳೆ ಎಗ್ ಹೋಗದು
ಹ್
ಅದ ಒಳ್ಳೆ ಚೆನ್ನಾಗಿರೋದೊಂದು ಬೈಲರ್ಕೊಳ್ಳಿ ತಗೊಂಡು
ಹ್ಮ್ ಚಿಕ್ ಚಿಕ್ ತ ಕಟ್ ಮಾಡಿಸ್ತೀರಾ ಇಲ್ಲ ದತ್ತಪ್ಪ ಕಟ್ ಮಾಡಸ್ತೀಾ ತರ
ಮಾಮೂಲಿ ಆಹ ಜಾಸ್ತಿ ಜನ ಇದ್ರೆ ಚಿಕ್ ಚಿಕ್ಕನ ಕಟ್ ಮಾಡಿಸ್ತೀವಿ
ಹ್ಮ
ಜಾಸತಿನಂದ ಲೆಕ್ಕಸಲ ಲಜ ಆಕಸ ಪಟ್ಟಿದೆ
ಹಾ
ಆಕಸ್ಕ ಬಂದು ನೀಟಾಗಿ ತೊಳದು ಅದಕ್ಕೆ ಒಂದು ಮಟ್ಟೆ ಫಸ್ಟ್ ಸರಿಬಿಟ್ಟೆ ತೊಳೆದದ್ನ
ಹ್ಮ್
ಆಮೇಲೆ ಒಂದ್ ಬೌಲ್ ತಗೊಂಡು
ಹ್ಮ್
ಅದಕ್ ಮೊಟ್ಟೆ ಹೊಡದ್ ಹಾಕಿ ಕಬಾಬ್ ಪೌಡ್ರು
ಹ್ಮ್
ಪ್ಪಡಿ
ಹ್ಮ್
ಒಪ್ಪೋ
ಹ್ಮ್
ಆಮೇಲೆ ಸ್ವಲ್ಪ ಇದು ಹ್ಮ್ ಮದ ಇನ್ನೊಂದು ಬರುತ್ತೆ ಅದು ಕಬಾಬ್ ಒರು ಎಂಟ ಕಾಲಂಗೆ ಚಿಕನ್ಗೆ
ಹ್ಮ್ ಹ್ಮ
ಅದನ್ನ ಹಾಕೊಂಡು ನೀಟಾಗಿ ಕಲ್ಸು
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ವ?
ಅದು ಹಾಕ್ತೀವಿ
ಮೊಟ್ಟೆ?
ಸ್ಟಾರ್ಟಿಂಗ್ ಹೇಳಿದೆ ಮೊಟ್ಟೆ ನಾನು
ಕಬಾಬ್ ಪೌಡರು?
ಏ, ಸ್ಟಾರ್ಟಿಂಗು ಫಸ್ಟು ಮೊಟ್ಟೆ ಹಾಕ್ತೀವಿ
ನೀವ್ ಮೊಟ್ಟೆ ಹೇಳಲಿಲ್ಲ, ಕಬಾಬ್ ಪೌಡ್ರ ಹೇಳಿದ್ರಿ
ಏ.. ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ ಮೊಟ್ಟೆ
ಹ್ಮ್
ಮೊಟ್ಟೆ ಹಾಕ್ತಿವಾ
ಹ್ಮ್ ಮೊಟ್ಟೆ ಹಾಕಿದ್ಮೇಲೆ?
ಕಬಾಬ್ ಪೌಡ್ರ ಹಾಕ್ತೀವ
ಕಬಾಬ್ ಪೌಡರ್ ಹಾಕಿದ ಮೇಲೆ?
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ತಿವಾ
ಹಾ
ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು
ಹಾ
ಆಮೇಲೆ ಕಬಾಬ್ಗೆ ಸ್ವಲ್ಪ, ಒಂದ್ ತರಂಗ, ಒಂದ ಇದ್ ಬರುತ್ತೆ ಅದ ಪೌಡರು ಬರ್ತದೆ
ಹ್ಮ್
ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀವಿ. ಅದಾದ ನೀಟಾಗಿ ಎಲ್ಲಾನ ಕಲ್ಸಿ
ಹ್ಮ್
ಒಂದು ಟೆನ್ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಫ್ರಿಡ್ಜಲ್ಲಿ ಇಡ್ತೀವಿ ಇದೆ
ಫ್ರಿಡ್ಜಲ್ಲಿ ಬೇರೆ ಇಡ್ತೀರಾ?
ಹೌದು ನೀಟಾಗಿ ಲೇಟಾಗ ಅದಕ್ಕೆ ಕಬಾಬಗೆಲ್ಲ ಪೀಸ್ಗೆಲ್ಲ ಅಂಟ್ಕೊಂಡು ಇರ್ಬೇಕಲ್ಲ ಇಲ್ಲ ಅಂದ್ರ ಇದೆಲ್ಲಾ ನೀರ್ತ ನೀರ್ ತರ ಹೋಗ್ಬಿಡ್ತಲ್ಲ
ಹ್ಮ್
ಅದಾದ್ಮೇಲೆ ಎಣ್ಣೆ ಕಾಯಸ್ಕೊಂಡು
ಹ್ಮ್
ಕಬಾಬ್ ಬಿಟ್ಟು ಚೆನ್ನಾಗ ರೆಡ್ ಆಗಗಂಟ
ಬೇಯಿಸಿ
ಆಮೇಲೆ ತಟೆಗಕ್ಕಂಡು ತಿಂತಿರದು ನಿಮಗ, ನಿಮಗ್ ಬರಲ್ಲ ಮಾಡಕ್ಕೆ? ಹಾ ಹಲೋ ಹಲೋ ಹಲೋ ಹ ಲೋ ಆ ಹಲೋ ಇ ನ ಬರ ಲ್ಲ ಮಾಡಕ್ಕೆ
ನನಗ್ ಬರುತ್ತೆ ಆಮೇಲೆ ಬೆಳ್ಳುಳ್ಳಿ ಕಬಾಬು ಅದೇ ತರನ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿರ ಅದೆ ಬೆಳ್ಳುಳ್ಳಿ ಕಬಾಬು ಅವಾಗ ಒಂದ್ ಸ್ವಲ್ಪ ಟೈಮಲ್ಲಿ ಫೇಮಸ್ ಆಗಿತ್ತು
ನಿಮ್ಗೆ ಏನ್ ಬರುತ್ತೆ ಮಾಡಕೆ
ನನಿಗ ತ ನಿ ಯೇ ಚಿಕನ್ ಸಾಂಬಾರು ಮಾಡೋಕ್ಕೆ ಬರುತ್ತೆ ಬಿರಿಯಾನಿ ಮಾಡೋ ಬರುತ್ತೆ ಮಾಮೂಲಿ ಡೈಲಿ ತಿಂಡಿಲಿ ಚಪಾತ್ ತಿಂದ್ ದೋಸೆ ರೋಟಿ ತಿಂದ್ ಚಿತ್ರಾನ್ನ ಹು ಹು ಹೂ ಮತ್ತೆ ಏನೇನಿದೆ ಅವಲಕ್ಕ್ಯೂ ಉಪ್ಪಿಟ್ಟು ಹಹ ಎಲ್ಲ
ಇಲ್ಲ ಎಲ್ಲ ಎಲ್ಲಂದ್ ಮಾಡ್ತವಿ ಅಂಗಂದ್ರೆ
ಹ್ಮ ಯಾರಲ್ಲ ಮಾಡಿ
ಅಲ್ಲಾರೆ ನಿಮ್ಮ ಮದ್ವೆ ಆಗ ಹೋಗಗ ಕೆಷ್ಟ ಮಾಡೋಣ ಹಾಗಂಗ್ರ
ಹೇ ಎಲ್ಲ ಹುಡಿ
ಯಾ ಯಂದರು ಎಲ್ರು ಎಲ್ಲ ಎಲ್ ಹುಡುಗಿಯರು ಮಾಡಲ್ಲ ಅಯ್ಯೋ ಹಾಗ ನಿಮ್ ರಲ್ಲವರು ಮುರಲ್ಲ ಮಾಡ್ ತರ
ಎಲ್ಲಾ ಎಲ್ಲಾ ಮಾಡಲ್ಲ
ಎಲ್ಲಾ ಹುಡುಗಿರು ಮಾಡ್ತಾರೆ ಆಯ್ತಾ
ಅಂದ್ರೆ ಅವರು ಅವ್ರು ಹೇಳ್ತಾರೆ ಮಾಡ್ತೀನಿ ಮಾತ್ರ ಚ ಚೆನ್ನಾಗ್ ಮಾಡಕ್ ಬರಲ್ಲ ತಿಂತೀಯಾ ಅಂತ ಅದೇ ನೀವು ಹೇಳ್ತಿರಲ್ಲಾ
ಹ ಅದ ಹೇಳ್ ಪಾಸ್ ಆದ್ರೆ ಮತ್ತೆ ವ್ಯಾಲ್ಯ ಎಕ್ಸಾಮ್ ಬರದ್ರೆ ವ್ಯಾಲ್ಯೂ ಏನಿದೆ
ಹ್ಮ್ ಅಲ್ಲೇ ಫಸ್ಟ್ ಸಟ್ ಟ್ರೈ ಮಾಡ್ಬೇಕಲ್ವಾ ಟ್ರೈ ಮಾಡ್ದ ಇಲ್ಲ ನನಗ್ ಬರಲ್ಲ ಅನ್ನಕ್ಕ ಆಗಲ್ಲ
ಪಾಸ್ ಆಗ್ಬೇಕ ಚೆನ್ನಾಗಿದೈತದ ಪಾ ಇದು ಇ ದು ಈಗ ಎಕ್ಸಾಮ್ ಮಾಡರ್ಬ ಬಂದ ಮ್ರ ನಾವ್ ಹೇಳ್ತಿವಿ ಪಾಸ್ ಆಗಂಗ ಬರ್ಬನ್ನಿ ನಾವ್ ಹೇಳ್ತ ನಾವ್ ಚೆನ್ನಾಗ ದನ್ ಮಾಡಿದಿವವಿ ಅಂತ ತಿಂದರ್ ನೆ ಹೇಳಬೇಕಾಗಿರೋದ್ದನ
ಹ್ಮ್ ಅದೇ ನೀವು ಮಾಡ್ಕೊಟ್ರ ತನ ತಿನ್ನಕ್ಕ ಆಗದು
ಹೌ ಹೇಳ್ಬೇಕು ಮಾಡ್ಕೊಡಿ ತಿಂದ ಹೇಳ್ತಿವಿ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಮಾಡಿ ಮಾಡ್
ಅವ್ರ ಮಾಡ್ತಾರೆ ಅವ್ರ ಮಾಡ್ತಾರೆ ನಾನ ಎಲ್ ಮಾಡಲ್ಲ ಅಂತ ಹೇಳ್ದ
ನನ್ ಪ್ರಕಾರ ಹ್ಮ್ ಒಬರು ಇರ್ತಾರೆ
ಚಿಕ್ಕರೆ ಎಲ್ಲ ಚಿಕ್ಕರೆ ಎಲ್ಲ ಮಾಡ ಲ್ಲ ಒ ಸ್ವಲ್ಪ ಸ್ ಒನ್ ಟ್ವೆಂಟಿ ಟು ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಆಗಿರೋರೆಲ್ಲ ಎಲ್ಲಾನು ಮಾಡ್ತಾರೆ
ಹೌದಾ
ಇನ್ ಮಧೆ ಮಧುವೆಜ ಬಂದಿರತ್ತಲ್ಲ ಮದೆ ಮಾಡಿ ಕಳಿಸ್ ಬಿಡತಲ್ಲ ಹುಗಿ ಅಂದ್ರೆ ಟ್ವೆಂಟಿ ಟು ಅದ ಸಾಕು ಟ್ವೆಂಟಿ ಎಲ್ಲ ಟ್ವೆಂಟಿ ಎಲ್ಲಏಯ್ಟೀನ್ ಅದರ್ಕ್ಕೆ ಸಾಕು ಏ ಮದ್ವೆ ಮದ್ವೆ ಮದುವೆ ಮದ್ವೆ ಅಂತ
ಅಯಲ್ಲ ಯ ಸನೂ ಟ್ವೆಂಟಿ ಟು ಟ್ವೆಂಟಿ ಒನ್
ಅದೇ ನಮಗ ಅದು ಗೊತ್ತು ಬಟ್ ಅಂದ್ರ ದೊಡ್ಡವ್ರ ಗೊತ್ತಿರಲ್ವಲ್ಲ ಚಿಕ್ ಚಿಕೆ ಲ್ಲ ಮದ್ವೆ ಮಾಡ್ಬಿಡ್ತಾರೆ ಪಡ ಪೋದ ಒಂದ ಒಳ್ಳೆ ಗಂಡು ಸಿಕ್ಬಿಟ್ರೆ ಸಾಕು ಮನೆ ಸೈಡು ಒಳ್ಳೆ ಮನೆ ಒಳ್ಳೆ ಕಾರು ಆಹ್ ಒಳ್ಳೆ ಕೆಲ್ಸದಲ್ಲಿ ಅದೇ ಹೇಳ್ತಿರೋದು ಒಂದ ಒಳ್ಳೆ ಕೆಲ್ಸ ಇದು ಒಟ್ರೆ ಬೇಗ ಮದ್ವೆ ಮಾಡ್ ಕಳಿಸಿ
ಇನ್ನೆಂದಕ್ಕೆ ಎಲ್ಲ ಜೀವನ ಮಾಡಕ ಅದಕ್ಕೆ ಅವರು ಒಳ್ಳೆ ಕಡೆ ಬರ್ತಿದ್ದನ ಬೇಗ ಮಾಡ್ತಾರೆ
ಹ್ ಅದ್ನೇ ಹೇಳ್ತರದು ಬೇ ಬೇಗ ಮಾಡ್ಬಿಡ್ತಾರ ಅದಕ್ಕೆ ಹುಡ್ಗಿರು ಬೇ ಬೇಗ ಅಡ್ಗೆ ಮಾಡೋದ
ಹಓ ಹಂಗಾರೆ ಈಗ ನೀನ್ ಅದಕ್ಕೆ ಬೇಕ ಬ ಮದುವೆ ಆಗ್ಬೇಕು ಅಂತನೆ ಬೇಗ ಕಲ್ತಿದ್ಯಾ
ಇಲ್ಲ ಹಂಗೇನಲ್ಲ, ನಮ್ಮ ಮನೆಗ್ ಆತರ ಏನಿಲ್ಲಪ್ಪ
ಈಗ ಎಷ್ಟೈತೇ ಹಂಗಾದ್ರೆ
ನಾ ಅತರ ಏಜ್ ಎಲ್ಲಾ ಹೇಳ್
ಓ ಅಷ್ಟೊಂದ ಏಜ್ ಆಗ್ಬಿಟ್ಟೈತಾ ಎಷ್ಟೊಂದ ಅಂದರೆೆ ಎಷ್ಟು ಅಂದಾಜು?
ಎಷ್ಟು ಇರ್ಬೋದು ನೋಡನ್ ಗೆಸ್ ಮಾಡಿ
ಪ್ರಕಾರ
ಒಬ್ಬೊಬ್ಬ್ರ ಹೆಂಗ್ ಗೊತ್ತಾ ವಾಯ್ಸಲ್ಲೇ ಕಂಡ್ ಹಿಡಿತರೆ ಅಂತೆ, ಹ ಅವ್ರಿಗೆ ಎಷ್ಟ ಸ್ಟೇಜು, ಯಾವ್ ತರ ಅಂತೆಲ್ಲ, ನೋಡನ್ ನೀವ ಕಂಡ್ ಹಿಡೀರಿ
ವಾಯಸಲ್ಲೇ
ಅಂದ್ರೆ ಆತರ ಇರ್ತಾರ ಗೊತ್ತ, ಇವಾಗ ನಾನು ನಿಮ್ಮ ಇಂಡ್ ನೋಡಿ ಎಲ್ಲ ಹೇಳ್ ನೀವ ಏನ್ ಯೋಚನೆ ಮಾಡ್ತಿದ್ದೀರ ಅಂತ ನಿಮ್ ಫೇಸ್ ನೋಡಿ ಹೇಳ್ತೀನಿ
ಹಾ ಹಂಗೆ
ಹ್ಮ್ ನೀವ್ ನೋಡ
ಇದ್ ಒನ್ ಟ್ವೆಂಟಿ ಇಯರ್ಸ್ ಆಗಿರ್ಬೋದು
ಹೌದಾ ಹ ಇನ್ನೊಂದ್ ವರ್ಷ ಕಡಿಮೆ ಅಷ್ಟೆ
ಒಂದ್ ವರ್ಷ ಕ ಟ್ವೆಂಟಿ ಟು
ಹ್ಮ
ಓ.. ಅಷ್ಟೇ ಆದ್ರೆ ಟ್ವೆಂಟಿ ಟೂ ಆಗಿ ಇದಯಾ ಯಪ್ಪಾ ಟ್ವೆಂಟಿ ಟು ಇಯರ್ಸ್ ಆಗದೆ ಹಂಗಾದ್ರೆ ಇನ್ನೇನ್ ಆಗತ್ತ ಮದ್ವೆ ಹಂಗಾದ್ರೆ
ಏ್ ಇಷ್ಟ್ ಬೇಗ್ ಯಾರ್ ಮದ್ವೆ ಆಗ್ತರೆ? ಇನ್ನು ಒಂದ್ ಫೋರ್ ಇಯರ್ಸ್ ಆಗಲ್ಲ, ನಾನು ಒಂದ್ ಸ್ವಲ್ಪ ನಮ್ಮ ಮನೆ ಮ- ಬೇಕು ನ
ಓ ಡ್ರೀಮೂ
ಡ್ರೀಮ್ ಅಂತ ಅಲ್ಲ ಮನೆ ಕಟ್ಟ ಬೇಕು ಅದೆಲ್ಲಾ ಇದೆ ಇನ್ನು ಏನೇನೋ ಇದೆ ಅವೆಲ್ಲಾನ ಮಾಡಿ ಮದ್ವೆ ಆಗ್ಬೇಕಕ್ ನಾನ್ ಮದ್ವೆಗ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೋಬೇಕಕ್ ಒಂದ್ ಸ್ವಲ್ಪ ಜಾಸ್ತಿ ಬೇಡ ಯಾಕೆಂದ್ರೆ ಎಲ್ಲಾ ನಾನೇ ಮಾಡ್ಕೊಬಿಟ ನನ್ ತಮ್ಮ ಮೇಲೆ ಏನು ಮಾಡ್ಕೊಡಕ್ ಹಾಗಲ್ಲ
ಒಬ್ಬ ತಮ್ಮ ಬೇರೆ ಇದನಾ
ಹ್ಮ ನನ್ ತಮ್ಮ ಇದ್ದೇನೆ
ಹಾ ಅವಂತ ಕಟ್ಟಲ್ವಂತ ಮನೆ ನ
ಅವನು ಕಡ್ತಾನೆ ಅವನು ಅವನೊಂದ ಸ್ವಲ್ಪ ನಾನೊಂದು ಸ್ವಲ್ಪ ಅಂದೆ ನನ್ ಕೈಲಿ ನನ್ ಮದ್ವೆ ಆಗೋವರ್ಗೂ ಎಷ್ಟಾಗುತ್ತೆ
ಹ್ಮ್ ಹ್ಮ್ ಹ್ಮ
ಹ್ಮ ಚಿಕ್ಕ ಸಹಾಯ ಎಂತದ ಸಹಾಯ ಅಂತಾರಲ್ಲ ಅಳಿಲು ಸೇವೆ ಹ್ಮ
ಹ್ಮ್ ಹ್ಮ್ ನಿ ತಮ್ಮ ಮತ್ತೇನ್ ಮದ್ವೆಗ್ ಮಾಡ್ಲೇಬೇಕಲ್ಲ ನೀನ್ ಮಾಡಿದ ಸೇವೆ ಎಲ್ಲ ನೀ
ಆ ಎಲ್ಲಾನ ಎ ನೋಡ್ತಾನ ನಾನು ಸ್ವಲ್ಪ ಹೇಳ್ತೀನಿ ನೊ ಮದ್ವೆಗ್ ಒಂದ ಸ್ವಲ್ ತೊ ಒಂದ ಸ್ವಲ್ಪದುಡ್ಕೋತೀನಿ ಆಲೆ ನನ್ ತಮ್ಮನಿಲ್ಲ ಏ ಎಲ್ಲ ಎಲ್ಲಾರೂ ಅಷ್ಟೇ ಓಹ ಇನ್ನೇನು ನಮ್ ದುಡ್ಡಲ್ಲಿ ನಾವೇ ಮದ್ಬೇಕಾಗುತ್ತಾ ಮಾಡ್ಕೊಡ್ಬೇಕ
ಓ ಮಾಡ್ಕೊಡ್ಬೇಕು ಅಂದ್ರೆ ಹ್ಮ ಮದ್ವೆ ಆದ್ಮ ಮದ್ವೆ ಆದ್ಮಿ ಕೆಲ್ಸ ಹೋದಾಗ ಅವ್ರ ಕೊಡ್ತೀರಾ ಪಾಪ ಅವ್ರ ಎಲ್ಲಿಂತಂದ್ ಮಾಡ್ತಾರೆ
ಕೊಡ ಅಲ್ವಾ ಮದ್ವೆ ಆಗೋಕಿಂತ ಮುಂಚೆ
ಅದಕ್ಕೆ ಮದ್ವೆ ಮಾಡ್ತಿರಲ್ವಾ ಹಓ.
ಏನ್ ಅಂತಂದ ಏನ್ ಮದ್ ಮಾಡತಿರ್ತಾರೆ ಎಲ್ಲರ ಮನೇ ಮದೆ.
ಈಗ ಹಂಗಾರ ಹಂಗ ಸಿಗ್ಬಲ್ ಆತ್ತೆ ಗ್ರ್ಯಾಂಡ್ ಆಗತ್ತೆ. ಅ
ನಾನ್ ಮದ್ವೆನ ತುಂಬಾ ಸಿಂಪಲ್ ಆಗಯ್ತೀನಿ ಮನೆ ಹತ್ರ ಐತಿನಿ
ಹಾ.
ಅಂದ್ರ ನಾನಾಗ ಅನ್ಕೊಂಡಿದೀನಿ ನನಗ್ ಮುಂದೆ ಗಂಡು ಅಂದ್ರೆ ಮದ್ವೆ ಆಗೋಂತವ್ರು ಏನ್ ಹೇಳ್ತಾರೋ ಗೊತ್ತ.
ಓ ಹಗೆ. ಮದ್ವೆ ಆಗೋರ ಅಂದ್ರೆ ಈಗ. ಮನೇಲಿ ನೋಡ್ತಾರ ಹಕ್ತೀರಾ ಈಗ ನೀ ಇಷ್ಟ. ಇಷ್ಟಪಟ್ಟರೋ ಇಲ್ಲಿ ಇಷ್ಟಪಟ್ಟಿದೀರೋ ಅದ್ರ ಮಂದ ಗೊತ್ತಲ್ಲ.
ಇಲ್ಲ ಇಲ್ಲ ಆ ತರ ಏನಿಲ್ಲ ನಮ್ಮ್ ಮನೇಲಿ ಯಾರ ನೋಡ್ತಾರೋ ಅವ್ರನ್ ಮದ್. ದ ಆ್ತನಿ.
ನಾನು ಮಳೆಯಲ್ಲಂಗ್ರ ಯಾರು ಚೆನ್ನಾಗಿ ನೋಡಿದ್ರೆ ಆಗ್ತಿರತ್ತೆ ಹೆಂಗಾರ.
ಈಗ್ಲೇ ಆಗಲ್ಲಪ್ಪಾ ಇನ್ನೊಂದ್ ನಾಲ್ಕು ವರ್ಷ ಬಿಟ್ಟು.
ಅ್ಯ ಇದನ್ ನಾಲ್ಕಕ್ ವರ್ಷನ ಅಷ್ಟೊತ್ತಿಗೆ ಯಾರ್ಯಾರು ಏಂದ ಆಗರ್ತವ್ರ ಈ್ದಾಗ ಆಗ್ಡ್ಬೇಕು.
ನೋಣ ತಾಳಿ ಟೈಮ್ ಬಂದಾಗಯ್
ಹ್ಮ್ ಹಂಗೆ ಹಂಗೆ ಇರ್ ಒಂದ್ ಎರ್ಡ ನಿಮಿಷ ಮಾಡ್ತನ್ ತಡ್ರಿ
ಸರಿ ಆಯ್ತು.
ಹ್ಮ
ನಾನ್ ಹೇಳದಲ್ಲನೆ